ಹಲೋ ಕಪ್ಪ ಅಪಿ
ಹಾ ಕಸ ಅಲ್ಲ
ಹಾ
ಹಾ ಕಳ್ಸ
ಕೇಳಸುತ್ತ ಪ್ರಿಯಾ
ಅಲ್ಲ
ಅಲ ಕೇಳ್ಸುತ್ತಾ ಕೇಳ್ಸುತ್ತಾ ಏನ್ ಮಾಡಕತೀಯಾ
ಏನಿಲ್ಲ ನೀನು
ಏನಿಲ್ಲ ಊಟ ಮಾಡೇಡ ಬಾಮ
ಮಾಡ್ಕಕ್ಕೆ ಆಯ್ತು ನಮ್ದು
ಹ್ಞೂ ಮಾಡ್ಬೇಕು ನೋಡು ಏನು ಕಾಲೇಜಿಗೆ ಅಡ್ಮಿಷನ್ ಮಾಡ್ಸಿದ್ಯಾ
ಇನ್ನು ಇಲ್ಲ ಕ ಕಲಿ ಮಾಡಿಸ್ಬೇಕು
ಹೌದಾ ಯಾವಾಗ ಮಾಡಿಸ್ತೀಯ ಹೌದಾ ಎಲ್ರು ಅರಾಮ್ದಾರಾ ಹಲೋ ಹಲೋ ಹಲೋ ಅದು ನಾ ಏರ್ ಕೂಲರ್ ಆಫ್ ಕೊಡಮಿ ಏರ್ಕಲರ್ ಆಫ್ ಮಾಡು ಏರ್ಕಲರ್ ಆಫ್ ಮಾಡು ಕೇಳಸುತ್ತಾ
ಆಕ
ಎಲ್ರ ಆರಾಮ್ ಅದಾರಾ
ಹಾ ಆರಾಮ್ದಾರ ಅಲ್ಲಿ
ಹ್ಮ್ ಇಲ್ರು ಆರಾಮಿದ್ ನೋಡಿ ಎಲ್ರುೂ ಆರೋಗ್ಯ ಚೆನ್ನಾಗೈತಾ
ಅ
ಹ್ಮ್ ಮತ್ತೆ ಎಲ್ಲಾದರು ಟೂರ್ ಗಿರ್ ಹೋಗಿದ್ದೀರಾ
ಎಲ್ಲಿಗೂ ಇಲ್ಲ
ಹೌದಾ ಮತ್ತೆ ಆಹಾರದ್ದ ಪದ್ಧತಿ ಹೇಗಿದೆ ಚೆನ್ನಾಗೈತ ಆಹಾರ ಚೆನ್ನಾಗಿ ಸೇರಿಸ್ತೀರಾ ಸೇವಿಸ್ತೀರ
ಅ
ಹೌದಾ ಮತ್ತೇನ್ ಸಮಾಚಾರ
ಹೇಳ್ಬೇಕ ನೋಡ್ತಕ್ಕೆ ನೀ
ಏನ ಇಲ್ ನೋಡಪ್ಪಾ ಚೆನ್ನಾಗ್ ನೋಡ್ಬೇಕು ಚೆನ್ನಾಗ್ ಓದಿಕ್ಯ ಚೆನ್ನಾಗಿರು
ಹ್ಮ್
ಆರೋಗ್ಯ ಚೆನ್ನಾಗ್ ನೋಡ್ಕ್ಯ ಆಮೇಲೆ ಕ್ಯಾರೆಟು ಸೌ ಮೊಟ್ಟೆಕಾಯಿ ಮೊಟ್ಟೆ ಇವೆಲ್ಲಾ ಸೇವಿಸ್ಬೇಕು ನೋಡಿ
ಹಾ ಆಯ್ತ ಆಯ್ತು
ಆಮೇಲೆ ಯಾವ್ದಾದ್ರು ಸುಂದರವಾದ ಪ್ಲೇಸ್ಗೆ ಹೋಗ್ ಬಂದೀರಾ
ಹ ಎಲ್ಗೂ ಹೋಗಿಲ್ಲ ಇವಾಗ ಇನ್ನು ಏನ್ ಪ್ಲಾನ್ ಮಾಡಿಲ್ಲ
ಹೌದಾ ದೇವಸ್ಥಾನ ಅಲ್ಲಿ ಇಲ್ಲಿ ಮತ್ತೆ ಧರ್ಮಸ್ಥಳ ಶೃಂಗೇರಿ ಆ ಕಡೆಲ್ಲ ಹೋಗಿದ್ದೀರಾ ನೋಡೀರಾ ಹೌದಾ
ಹ್ಮ್
ಹ್ಮ್ ಮತ್ತೆ ಹೇಗಿದೆ ವಾತಾವರಣ
ಹಂಗೆ ಇದೆ
ಹೌದ ಆ ಕಡೆಲ್ಲಾ ಏನ್ ಬೆಳ ತೇರ ನಿಮ್ ಸೈಡ್ ಜಾಸ್ತಿ ಏನ್ ಬೆಳೆಗಳನ್ ಬೆಳೀತಾರೆ
ಭತ್ತ ಭತ್ತ ಬೆಳಿತಾರೆ
ಹೌದಾ ಮತ್ತೆ ಅಪ್ಪ ಅಮ್ಮ ಏನ್ ಮಾಡ್ತಾರ
ಏನಿಲ್ಲ ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ
ಹ್ಮ
ಅಪ್ಪ ಹೊರಗಡೆ ಹೋಗಿದ್ದಿದ್ದಾರೆ ಹ ಚೆನ್ನಾಗಿದೆ
ಹೌದಾ ಅಂದ್ರೆ ಆಹಾರದಲ್ಲಿ ಪದ್ಧತಿಗಳ ಚೇಂಜ್ ಮಾಡ್ಕೊಬೇಕು
ಹ್ಮ್ ಏನೇನ್ ಮಾಡುದು
ಹ್ಮ್ ಹೌದಾ ಅಂದ್ರೆ ಈಗ ಕಣ್ಣಿಗೆ ಸಂಬಂಧಪಟ್ಟಂ ಅಂದ್ರೆ ಕ್ಯಾರೆಟ್ ತಿನ್ಬೇಕು ಎಲ್ತ್ ವಿಟಮಿನ್ ಬಿ ಆಮೇಲೆ ಅವೆಲ್ಲಾ ಏನ್ ಕೊರತೆಗಳು ಇರ್ತಾವಲ್ಲಾ ಈಗ ಇಮೋಗ್ಲೋಬಿನ್ ಕೊರತೆ ಇರ್ತಾ ಆಮೇಲೆ ಜಾಸ್ತಿ ಖರ್ಜೂರ ದ್ರಾಕ್ಷಿ ಅಂಜಿರ್ಣು ಆಪಲ್ ಈ ತರ ಎಲ್ಲಾ ಸೇವಿಸ ಬೇಕಾಗುತ್ತಾ
ಹೌದಾ
ಹ್ಮ
ಹ್ಮ್
ಹ ಆರೋಗ್ಯ ಚೆನ್ನಾಗಿ ನೋಡ್ಕೊಬೇಕು ಹ್ಂ ದಿನಕ್ಕೇನಿಲ್ಲ ಅಂದರೂ ಒಂದು ಮೊಟ್ಟೆ ತಿನ್ನಲೇಬೇಕು ಬೇಯಿಸಿದ ಮೊಟ್ಟೆ
ಹಾ
ಹ್ಮ್ ಚೆನ್ನಾಗಿ ಸ್ಟಡಿ ಮಾಡ್ತಿಯಲ್ಲ
ಮೂಟಕ್ಕೆ
ಮಾಡ್ತೀಯಾ ಮತ್ತೇನಮ್ಮ
ಹೇಳ್ಬೇಕು ನಾನ ನೀವೆ
ಹಲೋ ಹೌದಾ ಏನಿಲ್ಲ ನೋಡಿ ಹೇಳ್ಬಕ್ ನೋಡು ಅಲ್ಲೆಲ್ಲಾ ತಿಂಗಳಾ ತಿಂಗಳ ಗುಂ ಕಟ್ಸಸ್ಕಳಕ್ ಬರ್ತಾರಾ
ತ್ತರ
ಕರ್ಸ್ಕೊಂತಾರ ಗುಂಪು ಎಲ್ಲಾ ಚೆನ್ನಾಗ್ ನಡ್ತಿದ ಸಂಘತ್ ಸದಸ್ಯರೆ ಎಲ್ರರು ಬರ್ತಾರ ಇರ್ತತ ಬರ್ತಾರಾ ಸದಸ್ಯರೆಲ್ರೂ ಬರ್ತಾರಲ್ಲ
ಹ್ಮ ಎಲ್ಲಾರೂ ಹೋಗ್ತಾರ
ಹ್ಮ್ ಸೇ ಮಂತ್ಲಿ ಮಂತ್ಲಿ ಬಂದು ಅಮೌಂಟ್ ಕಟ್ಟಿ ಹೋಗ್ತಾರಲ್ಲ ಅವ್ರಿಗ ಆದ್ರನು ನೀವ್ ಹೇಳ್ಬೇಕು ಸಂಘ ಬಂದಾಗ ಈ ತರ ಆಹಾರದ ಬಗ್ಗೆ ಕಾಳಜಿ ವಹಸ್ಕೇರ್ರಿ ಆಮೇಲೆ ಎಲ್ಲನಾದರೂ ಪ್ಲೇಸ್ಗಳಿಗೆ ಹೋಗ್ ಬರ್ರಿ ಸುಂದರವಾದ ಪ್ಲೇಸ್ಗಳು ಹೊಡ್ಕೊ ಬರ್ರಿ ಅಂತ ಹೇಳ್ಬೇಕು
ಹಂಗಗೆತಿ
ಹಳ್ತೀರ ಮತ್ತೆ ಸಮಾಚಾರ
ಹೇಳ್ಬೇಕು ನೀವೇ
ಏನ್ ಇಲ್ಲೋಡಮ್ಮ ಹ್ಮ್ ಜಾತ್ರೆ ಪಾತ್ರೆ ಮತ್ತೆ ಹಬ್ಬಗಳು
ಇವಾಗ ಏನ್ ಹಬ್ಬ ಇಲ್ಲಲ್ವಾ ಹ್ಮ್ ಚೆನ್ನಾಗಿ ನಡ್ದ
ಹೌದಾ ಈಗೆಲ್ಲ ಹವು ಸರಿ ಜಾತಿ ಆದೆ ಯಾವು ಇವು ಇದ್ವಲ್ಲಾ ಈಗಂತೂ ಏನಿಲ್ಲ
ಹ್ಮ್ ಅವಾಗೆಲ್ಲ ಚೆನ್ನಾಗಿ ನಡ್ದ
ಹ್ಮ
ಹ್ಮ
ಸರಿ ತಗ ಮ ಇಡ್ಲಾ
ಹ
ಎಸ್